ಏನಲ್ ನೋಡ್ರಿ ಆರಾಮ್ರಿ
ಹಾ ಆರಾಮ್ ನೋಡ್ರಿ ನೀವ್ರರಿ
ನಾವ್ನ್ ಆರಾಮ್ ನೋಡ್ರಿ
ಅರಾಮ್ರರಿ ಏನ್ರಿ ನಿಂಗಣಗ್ ಬರ್ತಾಳ ಹೊಜ್ಐತ್ರಿ ನೀನ್ಯ
ಹಾ ವಜ್ಜ್ ಮಾಡಿದ್ಲ್ರಿ ಮತ್ತೆ ಬರ್ತಡ ಅವೆಲ್ಲಾ
ಎ ಏನಿಲ ಬಂದು ನೋಡ್ತೇನ್ ಇಲ್ಲಿ ಬಾಂಡಿಟ್ರೀ ಮಂಜಿ ರಗಡ ಮಂದ
ಹೌದ್ರೀ
ಏ ಎಂತ ಎಲ್ಂತ ಪಾರ್ಟಿ ಕೊಡಿಶನ ಅಲ್ರೀ
ಸ್ವಲ್ಪ್ ಕೂಡ್ರಿ ಒಂದ್ ತೊಲಿ ನಮ ಸೋ ಬರಬರ್ ಕೇಳಲ್ಲ ಇದ್ರೆ
ಏನ್ ಮಾಡ ಆರ
ಗಾಳಿ ಬಿಟ್ಟದ ಸೌಂಡ್ ಬರಬರಿ
ಹೌದ್ರಿ ಗಾಳಿ ಬಿಟ್ಟಿದ್ರ ಕಲ್ ನಾನ ಹೊರಗೆಡ್ಡೆ ಐವ ರೋಡಿಗೆ ಇಲ್ ಅಜ್ ಅಂದಾರೆ ಮತ್ರಿ ಊಟ ರೀ ಸಮೀರ ಅವ್ರೆ ಮಾಡ್ಬೇಕ್ರಿ ಮತ್ ಈ ಕಡೆ ಬರ್ಬೇಕ್ರಿ ನೀವನ
ಬರ್ತ್ರಿೀ ಒಂಟ್ರಿ ನಾನನ್ ಇಲ್ಲ ಏನ್ರೀ ನಾನು
ಏ ಬರ್ರರಿ ಬಂದ್ ಎಷ್ಟ್ ಮಾಡ ಯಾಕಂದ್ರ ಬ ಎಷ್ಟ್ ಮಂದಿ ಬಂದ್ರ ನೋಡಿದಲ್ರಿ ನಮ ಸ್ನೇಹತ್ರಿ ಎಲ್ಲ ಸ್ಮಂದಿ ಬಂದೀ ಹ್ಮ ಮೂರ ಮಂಗತ್ರಿ ಏನ ದೇ ನೋಟಿಸ್ ಬಯಿತ್ ಅಂತಲ್ರರಿ
ಹೌದ್ರೀ ಮತ್ತೆ ಎಲ್ಲಾ ಬಂದಿತ್ರಿ ನೋಟಿಸ್ ಅಂದ್ರ ಪರ್ಮಿಷನ್ ತೊಂದ್ರಿ ಗೌಡ್ರ
ಹೌದ್ರಿ ಮತ್ತತ್ ಎಷ್ಟ್ ಜನ ಹೋದ್ರಿ ಅ ಎಷ್ಟು ಜನ ಹೋದ್ರಿ ಶಾಪೂರಿಗೆ
ಯ ಅಟ್ಟೇರಿ ಒಂದ್ ಮೂವತ್ ನಾಲ್ಕಕ್ ಜನ ಹೋದ್ರಿ ಅಂದ್ರ ಶಾಪುರದಾಗ ಬಾಳ ಮಂದಿತ್ರಿ ಒಂದು ನಾಕೈದು ಸಾವಿರ ಜನ
ಇ ನಾನ್ ನೋಡಿ ಪು ನೋಡಿದರೆ ಈ ಸ್ಟೇಟಸ್ನ್ಯಾಗ ಇಟ್ಟಿದ್ ನೋಡಿದರೆ ಏನ್
ಹಾ ರೀ ಅಂದ್ರನು ಏನ್ರಿ ಮುತ್ತನ ದೈವ ಆದ್ರಿ ಅದು ದೈವ ದೈವದ ಮುಂದೆ ಯಾರ ಮಾಡಕ್ ಕೇ
ಹಾಗಗಲರಿ ಅಂತ ಅದಂದು ಅಂತ ಶಕ್ತಿ ಅ ಆದ್ರಿ ಶಕ್ತಿ ಶಕ್ತಿ ಅನ್ನು ಸಾಮಾನ್ಯ ಶಕ್ತಿ ಇಲ್ರರಿ ದೈವ ಶಕ್ತಿ ಸಾಮಾನ್ಯ ಶಕ್ತಿ ಇಲ್ರರಿ ನಾನ್ ನೋಡಲ್ರಿ ಸುತ್ತಮುತ್ತ ಎಳ್ಳ್ಯಾಗ ಹಾ ರೀ ನಾಾನ ಮಿ ನೋಡ್ರಿ ಅಂತ ಮುತ್ಯಂದ್ರ ಸುತ್ತಾಳ್ಳ ಯಾರಿಲ್ಲ ಇಲ್ಲ ಹೋಗ ಶಾಪರ್ಗ್ ಹೋಗಿ ಮಳಿ ತಂದಾರಂ ನಮ್ಮ ಊರಿ
ಹಾ ಮ್ನ್ ಹೆಂಗ್ರೀ ಈಗ ಈಗನ್ ಬರ್ತ್ರಿ ನ ನಾಳಿಗನ್ ಬರ್ತ್ರಿ ದಪ್ಪನ ಆದ್ರಿ ನಾಳಿಗೆ
ಆಯ ಪಕ್ಕ ರೀ ಇವತ್ತು ಕತ್ತಲಲ್ ರಾತ್ರಿ ನಿಮ್ ಕತ್ಲ್ ರಾತ್ರಿ ಅದಲ್ ಬರ್ತರಲ್ರರಿ ಊರಿಗೆ
ಏ ಬರ್ಬ್ರೀಕ ರಿ ಇಲ್ಲೇ ಇವತ್ತು ಮುಷನ್ ಸಾಹೇಬ್ಂದ ಇ ಸರಿ್ರೆ
ಸವಾರೌದ್ರಿ ನಾವನ್ ಹೋಗ್ಬೇಕಕ್್ರೀಕಾಯ ಎಲ್ಲಾ ಇ್ ಮಾಡಿ ಎಷ್ಟ ಹೌೆ ಗಿಡಿ ಬಕ್ರಿ
ಹೌದ್ೌದ್ರಿ ವಟ್ರ ಮಾಡ್ರಿ ಸ್ಳಕ ಅದು ಮಾಡ್ರಿ ಹ ಇಡಿಬೇಕಲ್ರರಿ
ವರ್ಷಿನಾಗ ಒಂದ್ಸಲ ಬರ್ತ್ರಿ ಚಲ ಆಚರಣೆ ಮಾಡಬೇಕಾದ್ರೆ ಯಾಕಂದ್ರೆ ಅವರ್ ಲೇಶಿಂದ ನಾವವು ಇದಾಗಾದ್ರಿ ಅ
ಹಾ ಹಾ ರೀ
ೀ ಅವ್ರ
ಹಾ
ನ ಸಾವಿಗೆವ ಐೇನ್ರಿೀೀ ಅವ ಗೊತ್ತದೇನ್ರಿ ಸಾವಾರಿ
ಸವಾರಿ ಹೇಳಿದ್ರಲ್ರಿ ಅದೇ್ರೀ ಇದು ಇಮನ್ ಮಳಿ ಬರ್ತನ್ರಿ ನನ್ನ ಆಂದ ಬಾಳದಂರಿ ಮಳಿ
ಹಾ ರೀ
ತಾಳಿ ಮೇರ್ ಬಬೇಕ್ರೀ ಮನ್ಷ್ಯಾಗ ಯಾವ್ದ್ ಏನ್ ಮಾಡಂಗಿಲ್ಲ
ಹೌದೌದ್ರೀ ನಾನ್ ಕೇಳ್ಪಟ್ಟಾರೀ ಏನ ನಾನ್ ಕೇಳ್ಪಟ್ಟೇಾರಿ ಬಾಯದೇವ್ರ ಏನು ಟೇೇಶುಂದರ್ ಅವರು ಅಂತ ಲ್ರರಿ ಹನ್ನೊಂದ್ ಹನ್ನಂದ ದಿಂದದಾಗ ಮಳಿ ಬಾರದ ಅಂತ ಅಂದ್ರಿ ಅವ್ರನ್ನ
ಅದೇ ಅದೇ ಬರ್ತ್ರಿ ಎಲ್ಲಿಗೋತ್ರಿ ಮಳಿ ನು
ಇಲ್ಲರೀ ಬಿಡ್ರಿ ಬೆಳಗ್ಗೆ ಅಲ್ರಿ ಬೆಳಗ್ಗೆ ಬಿಡ್ರಿ ಅಂತಲ್ರರಿ ಮುಂಚೆಲಿ ಎಂಟು ಗಂಟೆ ಹಂಗ್ ಬಿಟ್ರಿ ಅಂತಲ್ರಿ
ಹೌದ್ರೀ ಎಂಟಕ್ಕ ಆರಕ್ಕ ಹೆಂಗ
ಅ ಅಲ್ ಅಲ್ಲಿಗಲ್ಲಾರ್ದೆ ಅಷ್ಟ ಹೋಗಿ ಹಂಗ ಹೋಗಿ ಅಷ್ಟು ಮಂದಿ ಕಲ್ತ್ ಗ ಬಂದಂದ್ರ ಮತ್ತೆ ಸಾಮಾನ್ಯದ ಅಲ್ಲ ಅಲ್ಲ ಡ ಪುರುಷ ಮ ಹ ದೈವ್ರ ನಮ್ ಶರ್ವಾಳದ ದೈವ ಅಂದ್ರೆ ರಾಜ ಅಂದ್ರೆ ಅವ್ರರ್
ಹಾ ರೀ ಮದ್ನ ಹೆಂಗ್ರೀ ಶರವಳ್ಕ ರಾಜ
ನಾವ್ನು ನಂಬಿವವ್ರಿ ನಾವ್ ಬೇರೆದವ್ರಿಗೆ ಅಷ್ಟೊಂದ ನಂಬಿದಲ್ರೀ ಇವರು ರಿ ಅಂದ್ರೆ ಪೂರ ನ ನೀರು ಏನ್ ಇರ್ತರಿ ಮತ್ತೆನ್ ನೋಡದ್ರೀ ಮತ್ತೆ ಅೀ ಯಾವಾಗಾವೇಏನ್ರಿ ಅವು ಅಂದ್ರಿ ಏನ್ ಸಾಧ್ಯ ಇಲ್ ನೋಡ್ರಿ
ಹೌದ್ರಿ ನಿರಿಬೇಕ್ರ ನೀವು ಎಲೆಕ್ಷನ್ಕ್ ನಿಂತತ್ರಿ ಎಾ ಬಾಳ್ ಸಪೋರ್ಟ್ ಐತ್ರಿ ನಿಂದ ಬೆಂಬಲ ಐತ್ರಿ ನಮ್ದು ತ್ರಿ ನಮ್ ದೋಸ್ತ್ ಬೆಂಬಲ ಐತ್
ಅಲ್ರರಿ ಏನ್ ಎಲೆಕ್ಷನ್ಂದ್ರದ ಹೆಂಗನ ಐತ್ರಿ ನೋಡಿದಲ್ರಿ ಮ ಹೆಂಗ್ ಕಡು ಕಚ್ಚಾಡ್ತಾರೆ ಅಂತಂದಿೂಡ ನಾವು ನಿಂತು ಅಂದ್ರೆ ನಾವ್ ಸಣ್ಣರ್ ಹೋಗಬೇಕಕ್ಾದ್ ಬೇ ಬೇಡಾರೆ ಎಂತ ಇನ್ನೋ ಮಾಡಂಬ್ರಿ ಯಾವ್ದಂದೊಂದ ಬೇರೆದ್ ಮಾಡಮ್ರಿ
ನಿಂದಿರ್ಬೇಕ್ರಿ ನಮ್ಮಂತ ನಿಮ್ಮಂತ ಯುವಕರೆಲ್ಲಾ ನಿಂದಿರ್ಬೇಕು ನಿಂತು ಸ ಪ್ರೋತ್ಸಾಹ ಕೊಡಬೇಕು ನೀವು
ಅಲ್ಲಾರೀ ಈ ಈ ಅದ್ರ ಎಲೆಕ್ಷನ್ ನಿಂತತ್ ತೋರ್ಸದ ಪವರ್ ಅಂತ ಏನಲ್ರರಿ ನಮ್ದ ಸೋಷಿಯಲ್ ಮೀಡಿಯಾ ಪರ್ ಲೇಸ್ ಹಲವಾರು ಕೆಲಸ ಸಕ್ಸಸ್ ಮಾಡ್ಬಹದ್ರಿ ನೀವು ಇಂಥಷನ್ ಸಕ್ಸಸ್ ಆಗ್ಬಹುದು ಯಾಕಂದ್ರೆ ಜನಂದು ಪ್ರತ ಇದು ಮಾಡ್ಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದ ಈಗ ನೋಡಿದರಲ್ರಿ ದೂ ರ ಆಾಟಿ ಐತ್ರಿೇ ಬೇರೆ ಬೇರೆ ಬೇರೆ ಕಂಟೆಂಟ್ ಗಳು ಮಾಡತಾರೆ ಆತರ ಕಂಟೆಂಟ್ ಮಾಡ್ಗನ್ ಬಿಟ್ಟಿರುವಂತರ ನಮ್ ಊರ್ ಅಭಿವೃದ್ಧಿ ಆಗ್ಬೋದ್ರಿ
ಏನತ್ರರಿ ಅಭಿವೃದ್ಧಿ ಏನ್ ಆಗಲ್ಲ ಇದ್ರೆ ಅಭಿವೃದ್ಧಿ
ಏ ಆದ್ರೆ ಯದಕಂದ್ರೆ ಹಿಂದ ಹೋಗಾರೆ ಯಾಕಂದ್ರೆ ನಮ್ ಕೆಲ್ಸ ನಮ್ಮ್ ಊರ್ನವ್ರು ಕೆಲಸ ಮಾಡ್ತಾರೆ ಒಂದು ಅದು ಇಲ್ಲಿಗಲ್ಲ್ರೆ ಆ ಕೆಲ್ಸದ ಲೇಶನ್ ಅಂಜಾ ಕೂತಾರ ಯಾಕಂದ್ರೆ ಊರ್ ಜನ ಇಲ್ಕ್ಂದ್ರ ಅಂಜಿಕ್ಕಕಂದ್ರೀ ಯದಕಂದ್ರ ಎಜುಕೇಶನ್ ಪಡೆದವ್ರರು ನ್ರೀ ಕೆಲೊಬ್ರು ಎದಕ್ ಕಾ ಹಿಂದ ಕಿಡ ಕೂತಾರ ಅಂದ್ರೆ ಆದ್ರಿ ಆದ್ರ ಕಡಿಮೆ ಆದ್ರಿ ಕಡಿಮೆ ಆದ್ರಿ ಕೆಲವೊಬ್ಬರು ಬಲ್ಲಿಿ ಆದ್ರೆ ಅವರು ಹೊರಗೆ ಹಾಕವಲ್ ರಿ ನಮ್ಮೂರ್ ಬ ನಮ್ಮೂರು ಅವ ಅದ ರೀ ಬಹಳ ಮಂದಿ ಅದಾರೀ ಚಲೋ ಚಲೋ ಕಲ ಕಲಿಯಾದಾರ ಅವ್ರರು ಬ ಚಲೋ ಚಲೋ ಹ ಚಲೋ ಚಲೋ ಅದಾರೀ ಅಂತವ್ರ ಇಂದ್ರನು ಹಂದುಳ್ಯ ಕೂತಾರಿ ಮಾಡ್ಬೋದ್ರಿ ಅವ್ರರು ಅದಕ್ಕೆ ಎಲ್ಲಿ ಜೆರೆ ಹಾಕತಾರ ಅಂದ್ರಿ ಮನಿ ಪರಿಸ್ಥಿತಿ ನೋಡಿರಗ ಗೊತ್ತೀ ಮುಂದ ಏನ್ ಆಗ್ಬುದು ನಮ್ ಫ್ಯಾಮಿಲಿಿಗೆ ಅಂತೇಶನ್ ಅದ ಯೋಚನೆ ಮಾಡಿ ಹಿಂದ ಜರಗ ಗೊತ್ತತರಿ ಈಗ ನಾವ ಆದ್ರೂ ಹಂಗೆ ಜರಗ ಗತ್ತವ್ರರಿ ಮೊೆ ಮೊನ್ನೆಗೆ ಎಷ್ಟ್ಣ ಪಂಚಾಯತಿಗ್ ಹೋಗಿ ಎಷ್ಟ್ಣ ಕೇಳಿಗೆ ಎಷ್ಟ್ಣ ಎಲ್ಲಾ ಮಾಡ್ತೀವ್ರಿ ನೋಡಿದ್ರ ಆಗಿಲ್ರೀ
ಅದು ಇ್ರೀ ಪಂಚಾಯತ್ಗಿಂ ಕಟ್ಟಬೇಕ್ರೀ ಎಲ್ಲಾ ಹಳಿದ್ರರಿ ಎಲ್ಲಾ ಸೋರ್ಲ್ಲ ಮ
ಅಲ್ರರಿ ಈ ಸರ ಅದ್ ನಾವ್ ಮಾಡ ಅಲ್ಲರ ಅವ್ರರು ಪಂಚಾಯತಿ ದವ್ರ ಮಾಡ್ಬೇಕ್ರೀ
ನಿಮ್ಮ್ಂತ ಯುವಕರು ಹೇಳಿದ್ರೆ ಸಪೋರ್ಟ್ದ ಬೇಕ್ರೀ ನಿಮಂತ ಯುವಕರಿಗೆ
ನಾವು ನಾವ್ ಯುವಕರು ಹೇಳಿದ್ರ ಕೇಳಲ್ರಿ ಇವಂದ ಒಂದ ಕಿವಳಗ್ ಹಾಕತರಿ ಇನ್ನೊಂದ ಕಳಗ್ ಬಿಡ್ತಾರಿ ಅಂತ ಜನ ಅದರಿ ಯಾಕಂದ್ರೆ ಜನಗಳು ಅಲ್ರಿ ಜನಗಳು ಒಗ್ಗಟ್ಟ ಆಗ್ಬೇಕ್ರೀ ಜನಗಳು ಒಗ್ಗಟ್ಟ ಆದ್ರೆ ಏನಾದ್ೂ ಒಂದ ಕೆಲಸ ಅಭಿವೃದ್ಧಿ ಆಗ್ಬೋದ್ರಿ ಇಂತ ಜನಗಳ ಒಗ್ಗಟ ಇಲಿಕ ಅಂದ್ರೆ ಅಭಿವೃದ್ಧಿ ಆಗಕ್ ಸಾಧ್ಯನೇ ಇಲ್ಲ
ಸಾಧ್ಯ ಇಲ್ರಿರಿ ಅದೊಂದು ಸಾಧ್ಯವಲ್ರಿ ಆದನು ಅದೇ್ರೀ ನೀವು ಮತ್ತ ಮಾತ್
ನಾನ್ ಮಾತಾಡಿದೇನ್ರಿ ಏನ್ ಮಾಡ್ಲತ್ತರಿ ಪಂಾಯತ್ ನೋಡ್ರಿ ಎಲ್ಲಿ ಬೇಕ ಅಲ್ಲಿ ಬಿರ್ಗ್ ಕೊಟ್ಟತದ ರ ಅಂತಂಚಾಯತ್ ಆಗಿದ್ರೀ ನಮ್ಮ್ರು
ನೋಡ್ರಿ ಮತ್ತೆ ಎಲ್ಲಾ ಏನ್ ಮಾಡ್ಬೇಕ್ರಿ ಹಂಗಗೆದ್ರೆ ಮದನ ಆ ರೀ ಎಲ್ಲಾ ಹೇಳ್ಬೇಕ್ರಿ ನೀ ಎಲ್ಲಾ
ಯಾಕಂದ್ರ ನಮ್ ದಸನಪುರ್ ಸರ್ ಅವರು ಕೂಡ ಇಲ್ಲಿ ವಿಸಿಟ್ ಮಾಡ್ಬೇಕ್ರೀರಿ ವಿಸಿಟ್ ಮಾಡಿ ಎಷ್ಟ್ ನಮ್ಮೂರಗ ಹೆಂಗ ಅ್ ವ್ಯವಸ್ಥೆ ಅದೆಲ್ಲ ನೋಡ್ಬೇಕ್ರೀ ನಮ್ ಗುರು ಪಾಟೀಲ್ ಸರ್ ಕೂಡ ವ್ಯವಸ್ಥೆ ನೋಡ್ಬೇಕ್ರೀ ಅವರು ಮಂದಗಷಿ ಒಂದ್ಸಲ ಒಂದ್ಸಲ ಭೇಟಿ ನೀಡ್ಬೇಕರು ಒಂದ್ ಭೇಟಿ ನೀಡಿ ಯ ಯಾ
ಎಮ್ ಎಲ್ ಎ ಅದ ನ ಮತ್ತೆ ಎಮ್ ಎಲ್ ಎ ದ ಸಲ ಮಾತಾಡತ
ಯಾವ ಏರಿಯಾದಾಗ ಏನೇನ್ ಪ್ರಾಬ್ಲಮ್ ಅದ ಅದು ನೋಡ್ಬೇಕ್ರಿ ಇಲ್ಲಿ ಿಲ್ಲೇ ರ ನಾಕಕ್ ಕಿಲೋಮೀ ಒಂದು ಒಂದ್ ಎರಡ್ ಕಿಲೋಮೀಟರ್ ಆಗಲ್ರಿ ಒಳೆ ಆದ್ರಿ ನೀರಿನ ಪ್ರಾಬ್ಲಮ್ ಎಷ್ಟ ಅಾದ್ ನೋಡಿದ್ರರು
ಬೋರ್ ಹಾಕಿದ್ರೆ ಅಂತೆ ಏನಾಯ್ತು
ಏ ಬಿದ್ದಿಲ್ರಿ ಬಿದ್ದಿಲ್ರಿ ಏನ್ ಮಾಡ್ತೀ ಅದ್ರ ಕಲ್ಲಾಾಸಗಾವಲ್ರಿ ಅದಕ್ಕೆ ಬಿದ್ದ ಕಿ ನೀರ್ಂದ್ರ ಆರ ನೊರು ಸರ ಇಲ್ಲಿ ಕೇಳ್ರಿ ಆ ಆರ್ನೂರ ತೊಂಬತ್ತೇಳ ಹೇಳ್ದ್ ಕೇಳಿಲ್ರಿ ನಮ್ಮ ಮನೆಗ್ ಎಂತವ್ರ ನಮ್ಮ ಮಣ್ಣವರು ಮುನ್ನೂರು ಮುನ್ನೂರ ನಮಗೆ ಎಷ್ಟು ಹೇಳವ್ರರಿ ಇನ್ನೊಂದ್ ಎರಡ್
ರು ಹೊಡಿಸ್ರರು ಸಾಕಕ್ ಆ ತುತ್ತು ದಿದ್ರು
ಹಾ ರಿ ಎರಡು ಪಾಯಿಂಟ್ ತೋರ್ಸಮ್ಮ ಮುನ್ನೂರ್ ಮುನ್ನೂರ್ ಹೊಡಮ್ಮ ಅಂತ ಅಂದಿವವ್ರಿ ಅವ್ರ ಏನ್ ಮಾಡಿದ್ರರಿ ಅವ್ರ ಅವ್ರ ಏನ್ ಮಾಡಿದ್ರಿ ಕೆಲವೊಬ್ರು ಇನ್ನೊಬ್ರು ಹಾಕಿದ್ರಲ್ರರಿ ಆ ರಾಜಮೋದನ್ ಅಂತ ಪಾಲ್ಗಾರ್ ಅವ್ರಿ ಅವ್ರಿಗೆ ಆರ್ನೂರ ನಲ್ವತ್ ಫೀಟ್ ಗೆ ಬಿದ್ದಾವ್ರಿ ನೀರು
ಏ ಹೆಂಗ್ರೀ ಎಲ್ಲರಿಗ ಬಳತಂಬದ್ ಏನ್ ಅರ್ಥ ರಿ ಎಲ್ಲಾ
ಎಷ್ಟ್ನ್ ಇವರಕ್ಷಾರ ಹಿಂಗಗಿದ್ರೆ ಅದು ಏನ್ ಮಾಡ್ತ್ರಿ ಯಾಕಂದ್ರ ರೀ ಚಲೋ ಅದ ನೋಡ್ರಿ ಈಗ ನೀರ್ ಬಿದ್ದಿದ್ ನೋಡಿದ್ರೆ ಗಂಟೆ ಸಿಕ್ಕನ್್ರಿ
ಹಾ
ಆದಿಕ್ಕೆ ರಿ ಯಾಕಂದ್ರ ದೈವ ಬಕ್ ನೋಡ್ರಿ ಅದಕ್ಕಿನ್ ಇಂದ್ರಶಿವರೇ ಸ್ವಲ್ಪ ರೊಕ್ಕ ಇಲ್ಲಲ್ರಿ ಅದಿಕೆ ನಿಂದರಶಿವಿ ಇದ್ರ ಮೂರ ಮಾ ಮೂೋರಿಂದಾಗ ಕಟ್ಟಬಾಡದಂತ ದೊಡ್ಡ ಹಿರಿಯ ಯಲ್ಲಿ ಅದಕ್ಕೆ ಬೇಡ ಮುಂದೊಂದು ದಿನಮಾನಗಳ ಕರ್ತೀ್ರರಿ ಅ್ರ ಮುಂದಿನ ದಿನ ಮಾ ಎಲ್ಲಿ ಏನ ಇಲ್ ನೋಡ್ರಿ ಅಲ್ಲಿಗೆ ಆದ್ರಿ
ಹೌದ್ರಿ ಇನ್ನ ಬೇಸ್ಮೆಂಟ್ ಕಂಪ್ಲೀಟ್ ಆಗಿಲ್ರಿ ಪೂರಾ ಅದೇನ್ ಬೋರ್ ಏನ್ ಈಗ ಪೈಪ್ ಅದು ಮೋಟ್ರ ಅದು ಇಳಸ್ಬೇಕೇಏನ್ರಿ ನೀರ್ ನೀರ ಏನ ಅದಾವ್
ಅದಾವ್ರಿ ಅದಾವ್ರಿ ಸ್ವಲ್ಪ ಒಂದ್ ಟ್ಯಾಂಕರ್ ನೀರ್ ಬಿಟ್ಟವ್ರಿ ಜಲಿಗಳು ಇದಾಗಗ್ಲ ನಾ ರೀ ಒಳಗ್ ನೀರ್ ಬಿಟ್ರೀ ದೇವರು ಪುಣ್ಯ ನೋಡ್ರಿ ನಮ್ ಲಾಲ್ಸ ಲೇಶ್ ನೀರು ಸಲೋ ಬಂದ್ಂದ್ರೆ ಅವ್ರ ಮುತ್ತೆ ಎ ಚಿರಋಣಿ ಆಗಿರುತ್ತರಿ ಯಾಕಂದ್ರೆ ಬಳ್ಬೇಕಕ್ ನಡ್ರಿ ಏನ್ ಮಾಡ್ತೀರಿ ಆ ನೀರ್ಲೇಶಿಂದ ಎಲ್ಲಾ ಕೆಲ್ಸಗಳು ಅಥವರಿ ಆ ನೀರಿಲ್ಲ ಸಲೇಗ್ ನಾವು ನಿಂತಿವ್ರಿ
ಹಾ ರೀ ಹಾ ರೀ ಇಲ್ರಿ ಮನಿ ಕಟ್ಟಬೇಕ್ರಿ ಮನಿ ಕಟ್ಟಿ ಜಲ್ದಿ ನೀವ ಮದ್ವಿ ಮಾಡ್ಕ್ರಿ ಮದ್ವಿ ಮಾಡಿ ಸಂಸಾರ ಮಾಡ್ರಿ
ಯಾಕಂದ್ರೆ ಆ ಮನಿ ಕಟ್ಟಲ್ಲಿ್ರೆ ಸ್ವಲ್ಪ ನಮ್ಮ ಅಣೋವ್ರಗ ಮದುವೆ ಆಗ್ಬಹುದು ದೇಶ ನಾ ಕಟ್ಟತಂಗ ಹಂಗಲ್ ಆಂಗಲ್ ರೀ ಯಾಕಂದ್ರೆ್ ಅವ್ರಿಗೆ ಆಗ್ಬೇಕ್ರಿ ಮೊದ್ಲು ದೊಡ್ಡರ್ರೀ ಅವ್ರ ದಡ್ಡರ್ರ ಅಂದ ನಾವ್ ಮುಂದ ಮಾಡ್ಕಬೋದ್ರಿ ನಮಗಏನ್ ಅ ಯಾಕಂದ್ರೆ ನಲ್ಲಿ ಎಜುಕೇಶನ್ ಅದ ಅಸ್ತ್ರ ಐತ್ರಿ ಆಸ್ತ್ರನ್ ಏನೋ ಒಂದು ಯೂಸ್ ಮಾಡ್ೀ ಕಂನಿ ಸೇಕೇಂದ್ರ ಆರಾಮ ಆಗೇ ಅಥವ್ರಿ
ಇಲ್ರರಿ ಅದ ಆತ ಬಿಡ್ರಿ ಅದು ಸೆಕೆಂಡರಿ ನಿಮ್ ತಮ್ಮ ಕ್ಕ ಕೇಳಬೇಕಲ್ಲ ನಿಮ್ ತಮ್ಮ ಕೆಳಾಲ್ರಿ ಅವ
ಹಂಗ ಅವು ನಮ್ಮ ತಮ್ಮವರು ಇಂದ ಇ ಮಾಡ್ತಾರ್ರೀ ಅದೆಲ್ಲಾ ನಾವು ಹಿಡಿದದ ಅವ್ರರು ನಮ್ಮ ತಮ್ಮ ಚಲೋ ತಿಳ್ಸಸ್ಬೇಕ್ರೀ ತಿಳ್ಸಿ ಗೆಲ್ಸಿ ಹೇಳಳ್ಬೇಕಕ್ರಿ ನೋಡ್ಪಾ ಹಿಂಗಲ್ಲ ಹಿಂಗಲ್ಲ ಅಂತ ಎಷ್ಟ ಮುಂದೆ ಇರಾ ಇ್ದ ಎಲ್ಲಿಗ್ ಹೋದ್ರಿ
ಹ ಇರತ್ ಬಿಡ್ರಿ ಅಂದ್ರೆ ಕೇಳ್ಬಕ್
ಅದಲ್ ರೀ ಶಮೀರು ಇದು ಹೆಂಗ ನಡದ್ರೀ ಸರ ನಿಮ್ದು ಕಬ್ಬೀನ್ ಗಾಡಿ ಹೆಂಗ ನಡದ್ರೀ ತೆಂಗಿಲ್ರಿ ಹಾ ರೀ ಈ ಸಲ ಎಷ್ಟ ಐತ್ರಿ ಈಲ ಅಲ್ ಈ ಹೌದು ಎಷ್ಟ ತ್ರಿ ಪ್ರಾಫಿಟ್ ಎಷ್ಟ ಐತ್ರಿ ಅ ಅಜ್ ಎಷ್ಟ ಐತ್ ರೀ ಸರ್ ನಿಮ್ ಪ್ರಾಫಿಟ್ ಇಷ್ಟ ಸಾವಿರ ಆರೆ ತಿಂಳ ಮೂವತ್ ಲಕ್ಷ ಐತ್ರಿ ಹೌದ್ರಿ ಏನ್ರೀ ಅ ಎಂತನ್ ಹೆಂಗ್ ಬಿತ್ರಿ ನಿಮ್ ಅಂತ ಪರಿ ಅಂದ್ರೆ ಅಡ್ಡಾವಲ್ರಿ
ಆಯದು ಹಂಗ
ಮಾಡಬೇಕರಿ ನೀವ್ ಇಂತಥ ಕೈ ಹಾಕಿದ ಮ್ಯಾಗ ಹಿಂದ್ ಜಾರಿಗಕ್ ಹೋಗ್ಬೇಡ್ರಿ ಮುಂದ ಹ ಮಾಡಿ ಏನ್ೀ ಜಾಂಡ ಜಂಡ ಟ್ಯಾಕ್ಟರ್ ತೋ ಇಂದ್ರೆ ಏನ್ ಅದಕ್ಕೆ ಹಿಂದೆ ಐತಲ್ರಿ ಸರ ರಿ ಯಾಕಂದ್ರ ಅಲ್ ಟ್ಯಾಕ್ಟರ್ ತೊಂದ್ರ ಅಂದ್ರ ಅಕ ಮಾತ್ರಿ ನೀವು ಹೊಲ್ದಕ್ಕೂ ಯೂಸ್ ಆದ್ರಿ ಎಲ್ಲಾಟಗ ಯೂಸ್ ಆದ್ರಿ ಇಂತ ರಿಲೇಶನ್ ಎಲ್ಲಾ ಮಾಡ್ಬಹುದ ಟ್ಯಾಕ್ಟರ್ ಹಾ ರೀ ಕೃಷಿ ಮಾಡ್ಕೊಂಡೊಂಡ ಹೋಗದು ಹಾ ರೀ ಆರಾಮ ಗೋರಿ ಹಾಕ್ ಬೋಡಿಂಗ ಒಐದ್ ಎಕರೆ ಹತ್ತು ಎಕರೆ ಕಬ್ ಹಾಕಿ ಬಿಡ್ರಿ
ಹಾ ರಿಕ್ಕಾ ಇದೇ ಒಂದ ಇವ ಒಂದ್ ತಕ್ರ ನೋಡನ್ ಇಲ್ಲಿ ಊರಾಗ ಸಿಕ್ತಪ್ಪ ಅಂದ್ರ ಕಬ್ಬಚ್ಚಿ ಚಂದ
ಡಿ ಹಾಕಿ ಬಿಡ್ರಿ ಹ ಅಷ್ಟ್ ಮಾಡ್ಬೇಕ್ರಿ ಏನ್ ಮಾಡ್ತ್ರಿ ನಾವು ಓಡ್ಸ್ಬೇಕ್ರಿ ಮಾಡಂತ ಹೋರೆ ಯ ಬಿಸ್ನೆಸ್ ಬೇರವ್ರ ಬ ದುಡಕಂದ್ರ ನ ಬಲ್ಲಿ ಒಂದು ನಾಲ್ಕ ಮಂದ ಹಾಳ ಂಗ ಮಾಡ್ಬೇಕ್ರಿ ಅಂತ ಕೆಲ್ಸ ನೀಂಗ್ ಮಾಡ್ಬೇಕ್ರಿ ಹ ನೋಡಿ ಮಾಡ್ರಿಲ ಮಾಡಿದ್ರ ರತ್ರಿ ಐತ್ ಶಿಮ್ರ್ರರಿಗೆ ಸ್ವಲ್ಪ ಪಾಲ್ರ ವೇಂದ ಗಡ ಸರ್ ತಮ್ಗೆ
ಸರಿ ಸರಿ
ಹ ಕಟ್ ಮಾಡ್ರಿ ಸಂದ್ರ್ರ ಸ್ವಲ್ ಕಟ್ ಮಾಡ್ರೊಂಡ್ ಬರತ್ತದ್ರಿ ಅ ಸಂದ್ರ್ರ ಟಮಾಟರ್ ಸ್ವಲ್ಪ ಹಾ ರೀ ಸಬ್ ಅವ ಕಟ್ ಮಾಡಟ್ರೆ ಸ್ವಲ್ಪ
ಕಟ್ಟಾಗಲ್ಲ ಇದ್ರಿ ನೀವೇ ಕಟ್ ಮಾಡ ಹ್ರಿ ಸರ